ಹ ಹೇಳಮ್ಮ ಏನಮ್ಮ ಸಮಾಚಾರ.
ಹೂ ಹೇಳ್ಬೇಕು.
ನಂದೇನೂ ಇಲ್ಲ ಕೂತಿದ್ದೆ.
ಯಾಕೆ ಏನು ನೋಡ್ತಿಲ್ವಾ.
ಏನ್ ನೋಡೋಣ ಏನಾದರೂ ಸಜೆಷನ್ಸ್ ಕೊಡ್ತೀಯಾ.
ನಾನ ಏನ್ ಸಜೆಶನ್ ಕೊಡ್ಲಿ ನಿನ್.
ನೀನ್ ನೋಡ್ದ ನೀ ನೀನು ಜಾಸ್. ಚ್ಚೇ ನೋಡದು ಸೀರೀಸ್ ಎಲ್ಲ ನೀವ್ಕೆನ ನೋಡೋದು.
ಸೀರೀಸ್ ಅಷ್ಟ ನೋಡ್ತಿಲ್ಲ ಇವಾಗ ಮೂವಿ ಎ ನೋಡಿದ್ದ ರೀಸೆಂಟ್ ಆಗಿ ಅದು ಯಾದೋ ಮಲಯಾಳ್ದು ಮೂವಿ ಒಂದ ನೋಡಿದ್ದ. ಚೆನ್ನಾಗ ಇತ್ತು ಆ್ಯಕ್ಚುಲಿ. ಅವವ ಕ್ರೈಮ್ ಥ್ರಿಲ್ಲರ್ ಥರಾ.
ಹ್ಮ್ ನಂಗ ಆಥರದ ಇಷ್. ಥ ಗೊತ್ಯಾತರದ್ರಲ್ಲ ಯಾವ್ದು ಸೀರೀಸ್ ಇಲ್ವೊ.
ಅಂನ ಹೆಸ್ರು ಅನ್ವೇಷಪ್ಪಿನ್ ಸಮಥಿಂಗ್ ಏನೋ ಬರುತ್ತೆ.
ಅವ್.
ಛನ್ನಾಗ ಇತ್ತು. ಈಗ ಹೊಸತ್ದಾ ದೃಿಡಮ ಅಂತ ರಿಲೀಸ್ ಆ. ಇದಾ ಅದು. ಛನ್ನಾಗಿದೆ ಅಂತೆ ನಾ ನಿನ್ನ ನೋಡಿಲ್ಲಾ ಬಟ್ ಛೆನ್ನಾಗಿದೆ ಅಂತ ಕೇಳಿದ್ದೀನಿ ನೋಡ್ಬೇಕ ನಾನ್.
ಈ ಕೊರಿಯನ್ ಡ್ರಾಮಾನೋ ಸಿ ಡ್ರಾಮಾನೋ ಯಾವ್ದೋ ಮೈ ನೇಮ್ ಅಂಥೆ ಇದೆಯಲ್ಲಾ ಛೆನ್ನಾಗ ಇದೆಯ್ಯಾ. ನೀನ್ ನೋಡಿದೀ ಏನಾದ್ರೋ.
ಇಲ್ಲಾ ನೆನ್ಪ ಆಗ್ತಿಲ್ಲಾ ನಾನ ಇಗಾಗ್ಗ ತುಂಬಾ ದಿನಾ ಆಯ್ತು ನನ್ಥೆ ಡ್ರಾಮಾ ಎಲ್ಲಾ.
ಹ್ಮ್ ಏನೋ ಮೈನೆಮ. ಚರಕ ನಾಯಿದ ಏನ ತಪ್ಪೊ.
ಕೇಟ್ರಮ್ಮ ರೀಸೆಂಟ್ಗ ನೋಡಿದ್ದ ಅದ ಯಾದೋ ಒಂದೊ. ಹ್ವಾರರ್ ರೂ ಅಹ್ಹಹ್ಮ್.
ವಿಶ್ ಅಂತ ಏನು ಇತ್ತ್ ಅಲ್ಲ ಅದ.
ವಿಶೂಸ್ಸ ಕುಟ್ಕಿಲ ನಮ್.
ಹ್ಹಹ್ ಆಮ್ಮೇಲೆ.
ಹ್ಮ ನೀನ್ ಏನ್ ಮಾಡ್ತಿದಿಯಾ.
ಆಹ್ಹಾ. ಹಾನ ಅದ ನೋಡೋಣ ಅಂತ ಬರೀ ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡ್ ಕೂತಿದ್ದೀನಿ ನಾನ್ ಯಾವ್ದು ನೋಡಕ್ ಸಿದ್ಧೆ.
ಯೆಕಾ ಅನಿಮೇ ನೋಡ್ತಿಲ್ವಾ.
ಅ್ಯನಿಮೆ ನೋಡ್ತಿದ್ದೆ ಅದು ಒಂದ್ ಒಂದ್ ಪೀಸ್ ಅಂತ ಅ್ಯನಿಮೆ ಇದೆಯಲ್ಲಾ. ದೊಡ್ಡ ಅ್ಯನಿಮೆ ಅದು ನೋಡಿ ನೋಡ. ತ್ತಿ ನನ್ಗೆ ಬೇರೆ ಯಾವುದು ಅದ್ರಷ್ಟ ಇಂಟ್ರೆಸ್ಟಿಂಗ್ ಅಂತಾನೆ ಅನ್ಸ್ತಾ ಇಲ್ಲಾ.
ಹ್ಮ್ ಅದೀಗ ಮುಗಿತಾ ಅದು.
ಅಂದ್ರೆ ಇನ್ನು ಮುಗ್ದಿಲ್ಲ ಅದೆಲ್ಲಿ ಮುಗಿಯುತ್ತೆ ಇನ್ನು ಎಷ್ಟೊಂದಿದೆ ಫುಲ್ ಮಸ್ತ್ ಮಸ್ತ್ ಆಗಿರುತ್ತೆ ಟ್ವಿಸ್ಟ್ ಎಲ್ಲ ಬಟ್ ಟ್ಟದ ಏನಂತ ಅಂದ್ರೆ ಅ ಅವನ್ ಯಾರ ಅವನ್ ರೈಟರ್ ಇದ್ದಾನಲ್ಲ ಅವನ್ ಇವಾಗ ಹೆಂಗ ಬಿಟ್ಟಿದಾನೆ ಅಂದ್ರೆ ಲೖಕ್ ಕು ಕೆಲವೊಂದ್ ದಿನಕ್ಕೆ ಇಷ್ಟ್ ಇಷ್ಟ್ ದಿನಕ್ಕೆ ಇಷ್ಟ್ ಇಷ್ಟ್ ಎಪಿಸೋಡಂತ ಬಿಡೋನು. ಇವಾಗ ಹಂಗಲ್ಲ ಇವಾಗ ಒಂದ್ ವರ್ಷ ಕೋ ಆರ್ ತಿಂಗಳಗ ಒಂದ್ಸಲಿ ಒಂದ್ ಫುಲ್ ಸೀಸನ್ ಬಿಡ್ತಾನೆ ಹಂಗೆ.
ಒಂದು ಸೀಸನಲ್ಲಿ ಎಷ್ಟು ಎಪಿಸೋಡ್ಸ್ ಇರುತ್ತದು?
ಅದು ಡಿಪೆಂಡ್ಸ್ ಆನ್ ಸೀಸನ್ ಆ ಸ್ಟೋರಿ ಹೆಂಗಿದೆ ಹಂಗೆ ಒಂದೊಂದ್ರಲ್ಲಿ ಜಾಸ್ತಿ ಇರುತ್ತೆ ಒಂದೊಂದ್ರಲ್ಲಿ ಕಮ್ಮಿ ಇರುತ್ತೆ.
ಜಾಸ್ತಿ ಅಂದರೆಷ್ಟು ಕಮ್ಮಿ ಅಂದರೆಷ್ಟು?
ಕಮ್ಮಿ ಅಂದ್ರೆ ಒಂದು ಒಂಬತ್ತಲ್ಲ ಅದು ಒಂದ್ ಇಪ್ಪತ್ತಂತೂ ಇರುತ್ತೆ. ಹ್ಮ್ ಅದೇ ಜಾಸ್ತಿ ಇರ್ಬೋದು. ಅಂದ್ರೆ ಅದೆಂಗೆ ಅಂದ್ರೆ ಒಂದ್ ಆರ್ಕ್ ಕಂಪ್ಲೀಟ್ ಒಂದ್ ಸೀಸನ್ ತರ. ಹಂಗೆ ಸೊ ಆರ್ ಕು ಎಷ್ಟು ಲೆಂದಿ ಮಾಡ್ತಾರೊ ಅದವ್ರಿಗೆ ಬಿಟ್ಟಿದ್ದು. ಮಾರ್ಕಲ್ಲಿ ಎಷ್ಟು ಕಂಟೆಂಟಿರುತ್ತೆ ಹಂಗೆ. ಈಗ ಇದಕ್ಕಿನ್ನ ಏನ್ ಗೊತ್ತಾ ಈಗ ನಡೀತಿರೋದ್ ಬಿಡು ಈಗ್ ನಡೀತಿ ತ್ತಿರದ್ ಬಿಟ್ಟಾಕ್ ಇದ್ರಿಂದಗಡೆ ಕಡೆ ಒಂದು ಆರ್ಕ್ ಇತ್ತು. ಯಾವ್ದದು ಹೆಡ್ ಹೆಡಾರ್ಕ್. ಕ್ಕಂತ ಆ ಎಗ್ಹೆೇಡ್ ಹಾರ್ ಕೂ ಸ್ವಲ್ಪ ಕಮ್ ಕಮ್ಮಿ ಇತ್ತು ಕಂಪೇರ್ಡ್ ಟು ವ್ಯಾನ್ ಆರ್ಕ್ ಎಗ್ಹಡ್ಂದ ಹಿಂದೆ ವ್ಯಾನ್ ಆರ್ಕ್ ಬರುತ್ತೆ, ವ್ಯಾನ ಆರ್ಕ್ ಕಂಪೇರ್ ಮಾಡಿದ್ರೆ ಎಗ್ಹಡ್ ಆರ್ಕ್ ಕಮ್ಮಿ ಇತ್ತು, ವ್ಯಾನ ಆರ್ಕ್ ತುಂಬಾ ಜಾಸ್ತಿ ಇತ್ತು, ಬಿಕಾಸ್ ಅದು ಮಸ್ತ್ ಆಗಿದೆ ವ್ಯಾನೋತ್ರ ಯಾಕೆ ನೀನು ನೋಡಬಾರ್ದು ಅನಿಮೀನ.
ನಂಗಿಂಟ್ರಸ್ಟ್ ಇಲ್ಲ. ಅದ ಮೂವಿ ಯಾವ್ದು ನೋಡಿಲ್ವಾ ಅನಿಮ
ಆನಿಮ್ಯಾಗ ಅದ್ ಯಾವ್ದೊ ಯಾವ್ದೋ ಒಂದ್ ನೋಡಿದ್ದೆ ಒಂದೇ ಒಂದ್ ನೋಡಿದ್ದೆ ಐ ವಾಂಟ್ ಟು ಈಟ್ ಯುರ್ ಪ್ಯಾಂಕ್ರಿಯಾಸ್ ಅಂತ ಅದ್ ಬಿಟ್ರೆ ಡಿಮನ್ಸ್ಲೇಯರ್ ಮೂವಿ ಬಂತಲ್ಲ ಥಿಯೇಟರಲ್ಲೆ ಹೋಗ್ನೋಡ್ದೆ ಮಸ್ತಾಗಿತ್ತು.
ಸ ಮೂವಿನ ಇಲ್ಲಾ ಪಾರ್ಟ್ ವೈಸು ಬಿಟ್
ಹ ಅಂದ್ರೆ ಅದು ಸೀಸನ್ ಇದೆ ಡಿಮನ್ಸ್ಲೇರ್ದು ಐದ್ ಸೀಸನ್ನು ಐದ್ ಸೀಸನ್ ಆದ್ಮೇಲೆ ಇನ್ನು ಕನ್ಕ್ಲೂಡ್ ಮಾಡೋದಕ್ಕೆ ಮೂರ್ ಮೂವೀಸ್ನ ಮಾಡಿದ್ದಾರೆ. ಅದ್ರಲ್ಲಿ ಒಂದ್ ಮೂವಿ ಲಾಸ್ಟ್ ಇಯರ್ ರಿಲೀಸ್ ಆಯ್ತು ಹ ಕಂಟಿನ್ಯೂಸ್. ಲಾಸ್ಟ್ ಮೂವಿ ಲಾಸ್ಟ್ ಇಯರ್ ರಿಲೀಸ್ ಆಯ್ತು ನೆಕ್ಸ್ಟ್ ಮೂವಿ ನೆಕ್ಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿಸೆವೆನ್ನಿಗ್ಬರುತ್ತೆ. ಅದಾದ್ಮೇಲೆ ಮತ್ತೆ ಟೂ ಇಯರ್ಸ್ ಗ್ಯಾಪ್ ಟ್ವೆಂಟಿ ಟ್ವೆಂಟಿ ನೈನ್ಗೆ ಇನ್ನೊಮೂ ಅಲ್ಲಿ ಮುಗೀತ ಡೆಮಾನ್ಸ್ಲೇರ್ ಹಂಗೆ ಅದು ಸಖತ್ಗಿದೆ ನಾನು ಫಸ್ಟ್ ನೋಡಿದ್ದೆ ನಿಮನ್ನ ಅದು ಡಿಯಾಮೊನ್ಸ್ಲೈರ್
ಹ್ಮ್ ಹ್ಮ್
ಹ್ಮ್ ಅದಕ್ಕಿನ್ನ ಮುಂಚೆ ನಾ ಖದ್ಯ ಹೇಳಿದ್
ಹ್ಮ್ ಹ್ಮ
ನಾನ್ ಫಸ್ಟ್ ಅವನ್ ಹೇಳಿದ್ದ ಆಕ್ಚುಲಿ ಒಂದ್ ಹೇಳಿದ್ದೆ ಯಾವ್ದೋ ಕ್ಲಾಸ್ ರೂಮ್ ಆಫ್ ದ ಲೈಟ್ ಅಂತ ಅದನ್ ಸ್ಟಾರ್ಟ ಮಾಡ್ದ ಅದು ಬೋರ್ ಆಯ್ತು ತ್ತು ನನಗೆ ಅದಾದ್ಮೇಲೆತ್ ಅದಾದ್ಮ ತಕ್ಷಣೇ ಅವನ್ ಆಕ್ಚುಲಿ ಒಂದ್ ಪೀಸ್ ನೋಡ ಅಂದ ಹೇಳಿದ್ದ ನಂಗೆ ಆ ಒನ್ಪೀಸ್ ನೋಡಿದ್ದನ ಒನ್ಪೀಸ್ ನೋಡ್ತಾನ ಲೈಕ್ ಅದು ಸ್ಟಾರ್ಟಿಂಗ್ ಬೇರೆ ಅಲ್ವಾ ಒನ್ಪೀಸ್ ತುಂಬಾ ಹಿಂದೆ ಹಿಂದೆ ಬರ್ತಿರೋ ಆನಿಮೆ ಸೊ ಆನಿಮೇಶಷನ್ಸ್ ಎಲ್ಲಾ ಇದ್ರೆ ಸ್ವಲ್ಪ ತ ಚೆನ್ನಾಗಿರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸೊ ಅದ ಅನಿಮೇಶನ್ ಚೆನ್ನಾಗಿಲ್ಲ ಅಂತ ಅದನ್ನು ನೋ ಬಿಟ್ ಟೇ ಅದಾದ್ಮೇಲೆ ನೆಕ್ಸ್ಟ್ ಡಿಮಾನ್ಸ್ಲೇಯರ್ ನೋಡೋಂದ ಇವಾಗ ರೀಸೆಂಟ್ ಆಗಿ ಬಂದಿರಾ ನೀವ್ ಸೊ ಅದ್ಸ್ವಲ್ಪ ಅನಿಮೇಷನ್ಸ್ ಎಲ್ಲಾ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗು ಇತ್ತು ನೋಡಕ್ ಸ್ಟಾರ್ಟ್ ಮಾಡಿದೆ ಅದಾದ ಆದ ತಕ್ಷಣ ಹೈ ಕ್ಯೂ ಅಂತ ಒಂದಿದೆ ವಾಲಿಬಾಲ್ದು ಅದು ಅಷ್ಟೇ ಮಸ್ತ್ ಇದೆ ಏನಿಲ್ಲ ಬರೀ ವಾಲಿಬಾಲ್ ಆ ತರ ಮ್ಯಾಚಸ್ ಇರುತ್ತೆ ಬಟ್ ಅದನುನು ಮಸ್ತ್ ಇರುತ್ತೆ ಆನಮೇ ಇನ್ನೊಂದ ಏನ್ ಗೊತ್ತಾ ಇಷ್ಟ ಆಗೋದು ಲೈಕ್ ನಿನ್ ಅಪೊನೆಂಟ್ ಇರ್ತಾನಲ್ಲ ಅವನುನು ಅವನುನು ಯಾಕ ಅವನ ಸ್ಟೇಟ್ ಅಲ್ಲಿ ಇದ್ದಾನೆ ಯಾಕ ಅವನ್ ಎನಿಮಿ ಅದ ಅನ್ನೋದ ಅದಕ್ಕೂ ಒಂದ ಬ್ಯಾಕ್ ಸ್ಟೋರಿ ಅವ್ನುನು ತಪ್ಪು ತಪ್ಪಲ್ಲ ಅಂತ ಹೇಳ್ತಾರೆ ಲೈಕ್ ಅವನ್ ಜಾಗದಲ್ಲಿ ಅವನ್ ತಪ್ಪ ಪಲ್ಲ ಹಂಗ ತೋಳ್ಸರಿ ಯಾರುನು ಹೇ ಇ ಮಾಡಕ ಬಿಡೋದೆ ಇಲ್ಲ ಹಂಗೆ ಆ ಅಂದ್ರೆ ವಿಲನ್ ಇರ್ತ ತ್ತರ ಬಟ್ ಅವರ್ ಯಾಕ್ವಿ ಆದ್ರೂ ಅಂತ ಒಂದ್ ಸ್ಟೋರಿ ಕೊಡ್ತಾರಲ್ಲಾ ಆ ಸ್ಟೋರಿ ಹೆಂಗಿರುತ್ತೆ ಅಂತ ಅಂದ್ರೆ ನಮಗವ್ರ್ ವಿಲ್ಲನಲ್ಲ. ಲೈಕ್ ಹಿ ಇಸ್ ರೈಟ್ ಇನ್ ಹಿಸ್ ಪ್ಲೇಸ್ ಅನ್ನೋ ತರ ಬರುತ್ತೆ ಹಂಗೆ ಸೊ ಅದಾದ್ಮೇಲೆ ಹೈಕ್ಯೂ ನೋಡ್ದ ಅದ. ಇನ್ನನ್ನರುಟೋ ಆತರ ಲೈಕ್ ವಿಲನ್ ಯಾಕದ. ಅಂಡ್ ವಿಲನ್ ಇಸ್ ರೈಟ್ ಇನ್ ಹಿಸ ಪ್ಲಸ್. ಅಂತೆ ಯಾವ್ದ್ರಲ್ಲಿಂದ್ರೆ ನರುಟೋಲ್ ಗೊತ್ತಾಗುತ್ತೆ ಸರಿಯಾಗಿ.
ಹ್ಮ್ ಹ್ಮ್ ಹ್ಮ್ ನ ನನ್ನೊಬ್ಳ್ತವ ಎಷ್ಟು ಎಪಿಸೋಡ್ಸ್ ಇದೆ.
ನರೂಟೋಲಿ ಅದು ಲೈಕ್ ಇದ್ರ ತರಾನೇ ಅಂದ್ರೆ ಆಕ್ಚುಲ್ ಆಗಿರೋದು ಸೆವೆನ್ ಹಂಡ್ರೆಡ್ ಪ್ಲಸ್ ಎಪಿಸೋಡ್ಸ್ ನರೂಟೋಲಿ. ಬಟ್ ಫಿಲ್ಲರ್ಸ್ ಜಾಸ್ತಿ ಇದೆ ಫಿಲ್ಲರ್ಸ್ ಒಂದು ಇನ್ನೂರ ಎಪಿಸೋಡ್ ಏನೋ ಇದೆ. ಸೊ ಅದನ್ ತೆಗದ್ರೆ ಒಂದ್ ಫೈವ್ ಹಂಡ್ರೆಡ್ ಎಪಿಸೋಡ್ ಬರುೆ ತ್ ನರುಟೋಲಿ ಹೂ ಅದ್.. ಫಿಲ್ಲರ್ಸ್ ನೋಡಿಲ್ಲ ನಾನು. ಫುಲ್ ನೋಡಿದೇನೆ ಅದ್ ಬಿಿಟ್ಟು ಎಕ್ಸಾಮಂಪ್ ನಾನ್ ಫಸ್ಟ್ಮಮ್ ಎಕ್ಸಾಂ ಟೈಮಲ್ಲಿ ಕುತ್ಕೊಂಡ್ ನರುಟೊ ಮುಗಿಸಿರೋದು ಗೋತ್ತಾ ಅಷ್ಟ್ ಇಂಟ್ರೆಸ್ಟ್..
ಯಾವ ಅಂದ್ರೆ ನಿಮ್ಮ ನೋಡಕ ಯಾವ್ದ ಆಪ್ ಅಲ್ಲಿ ಇವತ್ತು ವೆಬ್ಸೈಟಲಿ ನೋಡ್ತೀಯಾ ನೀನು.
ಅಂದ್ರೆ ಲೈಕ್ ಈ ನರುಟೋ ಎಲ್ಲಾ ಕೆಲವೊಂದ್ ನೆಟ್ಫ್ಲಿಕ್ಸ್ ಅಲ್ಲಿದೆ ಈ ಇತ್ತಿಚೆಗಾ ನೆಟ್ಫ್ಲಿಕ್ಸ್ ಅಲ್ಲಿ ಬಿಡಕ್ ಶುರು ಮಾಡಿದ್ದಾರೆ. ಬಟ್ ಅದಕ್ಕಿನ್ನ ಮುಂಚೆ ಕೆಲವೊಂದ ಸಿಗದೆೇ ಇರೋದಕ್ಕೆಲ್ಲ ಆನಿಮೆ ಸೂಗ್ ಅಂತ ಒಂದ್ ವೆಬ್ಸೈಟ್ ಇದೆ ಅದ್ರಲ್ಲಿ ಸಿಗುತ್ತೆ ಇಲ್ಲ ಅಂತ ಅಂದ್ರೆ ಇನ್ನುೂ ಇದೆ ಹಾಯ್ ಆ್ಯನಿಮೆ ಅನೀ ವಾಚ್ ಆತರ ಬಟ್ ಅದೆಲ್ಲ ಅಕ್ಟುಯಲ್ ವೆಬ್.. ವೆಬ್ಸೈಟಲ್ಲ ಅನಿಮೇ ಏನಿದೆ ಸ್ವಲ್ಪ ಆಕ್ಚ್ಯಲ್ ವೆಬ್ಸೈಟ್ ತರ ಬರುತ್ತೆ ಡಿಮನ್ ಫಿಯರ್ ಮೂವಿ ಎಷ್ಟು ಫೇಮಸ್ ಆಗಿ ತು ಅಂತಂದ್ರೆ ಲಾಸ್ಟ್ ಇಯರ್ ಅದು ರಿಲೀಸ್ ಆಗಿರದು. ಇನ್ನೂ ಓ ಟ್ಟಿ ಟಿ ಲ್ಲಿ ಬಿಟ್ಟಿಲ್ಲ ಹ್ಮ್. ಅಷ್ಟು ಹೈಕುಟ್ಟ ನಾನು ಮುಂಚೆ ನಿಂತಾರನೆ ಇಂಟ್ರೆಸ್ಟ್ ಇಲ್ಲ ಇಂಟರೆಸ್ಟ್ ಇಲ್ಲ ರಿಯಲ್ ಕ್ಯಾರೆಕ್ಟರ್ ನೋಡ್ ಅನಿಮೇ ನೋಡಕ್ ಆಗಲ್ಲ ಸನ್ನೆ ಅಂತಿದ್ದ. ಬಟ್ ನೋಡುದ್ರೆ ಒಂದ್ಸ ಚಲಿ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಕೇಳಿಸ್ಕೋ ನರು ನೋಡದ್ನಾ ನರಟೋ ನೋಡ್ ಆದ್ಮೇಲೆ ನಂಗೆ ನರಟೋ ಇಂದ ಸ್ವಲ್ಪ ದಿನ ಹೊರಗ್ ಬರ. ನೋಡೋಕೆ ಆಗ್ತಿರ್ಲಿಲ್ಲ ನೆಕ್ ಚೆನ್ನಾಗಿತ್ತಲ್ಲ ನಿಂಗೆ ನರಟೋ ಇಿಂದ ಲೈಕ್ ಅದಾದ್ಮೇಲೆ ಸ್ವಲ್ಪ. ನಿಧಾನಕ್ಕೆ ಒನ್ ಪೀಸ್ ಸ್ಟಾರ್ಟ್ ಮಾಡಿ ಒನ್ ಪೀಸ್ ಮುಗಿತಾ. ಹ ನ ಆಲ್ಮೋಸ್ಟ್. ಲೈಕ್ ನಾನ್ ನೋಡಕ್ ಸ್ಟಾರ್ಟ್ ಮಾಡ್ದಾಗ್ಲೆ ಥೌಸಂಡ್ ಎಪಿಸೋಡ್ಸ್ ಕ್ರಾಸ್ ಆಗಿತ್ತು ಸೊ ನಾನ್ ಅದ.
ಪೀಸ್.
ಎಕ್ಸಾಕ್ಟ್ ಆಗ್ ಗೊತ್ತಿಲ್ಲ ಬಟ್ ತುಂಬಾ ಮುಂಚೆಯಿಂದನು. ಸ್ಟಾರ್ಟ್ ಆಗಿದೆ ಅದು. ಹಂಗೆ. ಅದ ಇವಾಗ ತುಂಬಾ ಮುಂಚೆ ಸ್ಟಾರ್ಟ್ ಆಯ್ತಲ್ಲ ಸೊ ನಾನ್ ನೋಡವಾಗ್ಲೇ ತೌಸಂಡ್ ಪ್ಲಸ್ ಎಪಿಸೋಡ್ಸ್ ಕ್ರಾಸ್ ಆಯ್ತಾ. ಒನ್ ಇಯರ್ ಇಲ್ಲ ಒಂದುವರೆ ಇಯರ್. ಅದೇನೋ ತಗೊಂಡಿದೀನಿ ನಾನು. ಮುಗಿಸೋಕೆ. ಹ್ಮ್ ಒಂದ್ ಪೀಸ ಅಲ್ಲಿ ಅದೇ ಇವಾಗ ಸ್ವಲ್ಪ ಲೈಕ್ ಅದೇ ಎಲ್ ಬಾ ಪಾರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಸ. ಅದ್ ಸ್ವಲ್ಪ ಇವಾಗ ಸ್ವಲ್ಪ. ಮಧ್ಯಕ್ಕೆ ಹಂಗೆ ನಿಲ್ಸಿದ್ದಾರೆ ಮತ್ತೆ. ಮತ್ತಿನ್ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ಅಂದ್ರೆ ಅವ್ರರು ಹೆಲ್ತ್ ಸ್ಟೇಟಸ್ ಲೈಕ್ ಅವ್ರಗ್ ಮೆಂಟಲ್ ಪ್ರೆಷರ್ ಆಗ್ತಾ ಇದೆ ಅಂತ. ಲೈಕ್ ಬರಿತಾನೆ ಇದದಾರಲ್ಲ ಸ್ಟೋರಿ ಅದಿಕ್ಕೆ ಬಟ್ ಅವನ್ ತಲೆ ಮಾತ್ರ ಬರ್ದಿರೋ ಒಂದು ಮಸ್ತ್ ಆಗಿದೆ ಹೆಂಗ ಬರೀತಾನೆ ಯಪ್ಪಾ. ಆಕ್ಚುಲ್ ಆಗಿ ಆನಿಮೇಲಿ ಈ ತರ ಆನಿಮೆ ಎಪಿಸೋಡ್ಸ್ ಬಿಡ್ತಾರಲ್ಲ. ಹ. ಅದ ರಿಲೀಸ್ ಆಗಕ್ಕೂ ಮುಂಚೆ ಅವ್ರು ಮಾಂಗ ಅಂತ ಮಾಡ್ತಾರೆ ಅಮ್ಮಾ. ಮಾಂಗಾಲ ಆನಿಮೇ ಗಿನ ಮುಂಚೆ ಇರುತ್ತೆ ಆ ಮಾಂಗನನೆ ಸೀರೀಸ್ ತರ ಅನಿಮೆ ಮಾಡ್ತಾರೆ.
ಏನದು ಮಾಂಗ ಅಂದ್ರೆ.
ಮಂಗ ಅಂದ್ರೆ ಬುಕ್ಸ್ ತರಾ ಕತೆ ಬುಕ್ಸ್ ತರ. ಅಂದ್ರ ಲೈಕ್ ಅದ್ರಲ್ಲಿ ಇಮೇಜಸ್ ಇರುತ್ತೆ ಡೈಲಾಗ್ ಡೈರೆಕ್ಟ್ ಅವ್ರ ಬಾಯಿಂದ ಹಿಂಗೆ ಅದೇ ಕ್ಲೌಡ್ ಅಲ್ ಆಗ್ ಬರುತ್ತಲ್ಲ ಡೈಲಾಗ್ಸ ಆತರ ಅದು ಮಂಗಾ ಹಂಗೆ ಸೊ ಈ ರೈಟರ್ ಎಲ್ಲ ಮಂಗಾ ಅಲಿ ಬರಿಯೋದು. ಅದ್ ಮಾಂಗ ಫಾರ್ಮ ಅಲ್ ಬರದ್ಮೇಲೆ ಇದನ್ನ ಅನಿಮೇಷನ್. ಚೆನ್ನಾಗಿ ಕನ್ವರ್ಟ್ ಮಾಡೋದು ಈಗ ಆರ್ಯ ಇದಾನಲ್ಲ ಅವನ್ ಒಂದ ಪೀಸು ಮಾಂಗಲ್ ಅಪ್ಡೇಟ್ ಇದ್ದಾನೆ. ಫುಲ್ಲು ಅಪ್ ಟು ಡೇಟ್ ಇದ್ದಾನೆ. ಅವನ್ ಫುಲ್ ಮುಂದಕ್ಕೆ ಹೋಗಿದ್ದಾನ ಈವಾಗ ಒಂದು. ಪಿಸಿ ನನ್ ನೋಡ್ತಿರೋ ಸ್ಟೋರಿ ಎಲ್ಲ ಅವನಿಗೆ ಗೊತ್ತು. ತು. ಹಂಗೆ ನಾನು ಓದ್ತೀನಿ ಅಂತಾನೆ ಅಂದೆ ಬಟ್ ಅವನಂದ ಬೇಡ ಬ ಅನ ನೀನ್ ಓದ್ಬೇಡ ನೀನ್ ನೋಡು ನೋಡುದ್ರೆ ಚೆನ್ನಾಗಿರತ್ತ ಅದು ಆನಿಮೇಶನ್ಸ್ ಹೆಂಗ್ ಮಾಡಿದಿದ್ದಾರೆ ಅಂತ ಅಂದ. ಅವವಾಗಿನ ಇನ್ನೊಂದ್ ಯಾವ್ದೋ ಒಂದಿತ್ತು ಆಹ ಕೊರಿಯನ್ ಮಾಂಗ ಕೊರಿಯನ್ ಮಾಂಗ ಯಾವ್ದೋ ಒಂದ್ ಕಳಸಿದ್ದ ನನ್ಗೆ. ಕರಿಯಾ. ಅದು ನೋಡ್ತಾ ಇದೆ ಅದು ಚೆನ್ನಾಗಿದೆ ಟೌಗ್ಟ್ಸ್ ಮಾಸ್ಟರ್ ಯಂಗೆಸ್ಟ್ ಅನ್ನಂತೇ ನ ಅದು ಚೆನ್ನಾಗಿತ್ತು. ಮತ್ತೆ ನೀನು ನೋಡ್ತೀಯಾ ಅನಿಮೆ.
ಹೇಳ್ತೀನಿ.
ಡನ್ ಸಜೆಷನ್ ಕೇಳಿ ನನ್ನ ಒಕ್ಕ್. ಓಕೆ ಬಾಯ್.
ಹ್ಮ್.